ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಮಲ್ಕೊಂಡ್ ಓದ್ದಾಡ್ತಾ ಇದೀನಿ.
ಹೌದಾ ಆಯ್ತಾ ಎಲ್ಲಾ ಕೆಲ್ಸ.
ಆಯ್ತ ಇಲ್ಲ. ಬೆಳಗ್ಗೆಯಿಂದ ಬರಿ ಮಲ್ಕೊಂಡೆ ಇದ್ದೀನಿ ಅದೇ ಅವ್ರು ಯಾರೊ ಬಂದಿದ್ರು ಅದು. ಕಾಫಿ ಚಿಫಿ ಎಲ್ಲಾ ಮಾಡ್ಕೊಟ್ಟೆ ಆಮೇಲೆ ಮತ್ತೆ ಹೋದ್ರು ಮಳೆ ಬರ್ತಿ. ಹಂಗೆ ರಗಸ್ಕೊಂಡ್ ಮಲ್ಕಂಡೆ.
ಹೌದಾ ಇಲ್ಲೂ ಕೂಡ ತುಂಬಾ ಮಳೆ ಬಂತು.
ಹ್ಮ್ ಹ್ಮ-
ಎಷ್ಟು ಮಳೆ ಗೊತ್ತಾ ಇಲ್ಲೂ ಸಕ್ಕದಾಗ ಮಳೆ ಬಂತು. ಹ್ಮ್ ನೀವೆಲ್ಲ ಹೊರ್ಗಡೆ ಹೋಗಲ್ವಾ ಶನಿವಾರ ಭಾನುವಾರ.
ನೀವೂ ಹೋಗ್ಬೇಕು ಹೋಗಿದ್ಬೇಕಿತ್ತು ಏನಂದ್ರೆ ಹುಷಾರ್ರಿಲಿಲಂತೆ. ಅ ಹೋಗುದಿರ ಸುಮ್ಮನೆ ಅದೆ.
ಹೌದಾ ಮನೆಯಲ್ಲೂ ಇರ್ಬೇಕಾದ್ರೆ ಈ ಫಿಲಂ ಗಿಲಾಮ್ ನೋಡ ಅಭ್ಯಾಸ. ಇಲ್ವಾ.
ಏ ವ್ಯಾಂಪೈರ್ ನೋಡ್ತಾ ಇದ್ದೆ.
ಹೌದಾ ನಾನು ಕೂಡ ಸ್ತಬ್ಧ ಅನ್ನೋ ಒಂದ್ ಮೂವಿ ನೋಡ್ತಾ ಇದ್ದೆ ಏನ್ ಗೊತ್ತಾ ಅದರದ್ದು ಕ. ಎಲ್ಲಾ.
ಹೇಳ.
ಏನಿಲ್ಲ ಅದು ಸ್ತಬ್ಧ ಅಂತ ಮೂವಿ ಹೆಸರು ಅದ್ರಲ್ಲಿ ಇಬ್ರು ಆಗ್ತ. ಅಕ ತಂಗಿರಿ ಇರ್ತಾರೆ ಹ ಆ. ಅವ್ರಿಬ್ರಗೂ ಕೂಡ ಅಂಗವಿಕಲರು ಅಕ್ಕಗೆ ಕಿವಿ. ಕೇಸಲ್ಲ ತಗ್ಂಗಿಗೆ ಬಂದ್ಬಿಟ್ಟು ಕಾಲು ನೀಟಾಗಿರಲ್ಲ ಅಂದ್ರೆ ಸುಟ್ಟ ಇರತ್ತೆ. ಸರಿನಾ ಆಮೇಲೆ. ಅವ್ರರು ಅವ್ರ ಇಬ್ಬರು ಚಿಕ್ಕೋರು ಇರ್ಬೇಕಾದ್ರೇನೆ ಅವ್ರ ಅಪ್ಪ ಅಮ್ಮ ತೀರಿ ಹೋಗ್ಬಿಡ್ತಾರೆ ಒಂದು. ಇದು ಹೋಗ್ಬೇಕಾದ್ರೆ ಒಂದ್ ಕಾರಲ್ಲಿ ಹೋಗ್ಬೇಕಾದ್ರೆ. ಅಲ್ಲಿ ತೀರೋಗ ಸತೋಗ್ಬಿಡ್ತಾರೆ ಅ ಅದಕ್ಕೇನೆ ಇವ್ರಬ್ ಇವ್ರು. ಅಕ್ಕನೇನೇ ತಂಗಿನೆಲ್ಲಾ ನೋಡ್ಕೊತಾ ಇರ್ತಾಳ ಇವ್ರ ಅಕ್ಕ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇತಾಳೆ. ಇವರು ಒಂದ್ ಹೊಸ ಮನೆ ತಗೊಂಡು ಹೊಸ ಮನೆಗ್ ಬರ್ತಾರೆ ಸರಿನಾ ಅಲ್ಲಿ. ಆ ಅವ್ರ ತಂಗಿಗೆ ಇರಾಕ್ ಆಗ್ತಾ ಇರಲ್ಲ ಯಾಕಂದ್ರೆ ಅವ್ರ ತಂಗಿಗೆ ಇಲ್ದರೋ ಸ್ತಬ್ದ ಎಲ್ಲ ಕೇಳಿಸ್ತಾ ಇರುತ್ತೆ. ಆ ಸ್ತಬ್ದ ಎಲ್ಲ ಕೇಳಿಸ್ತಾ ಇರುತ್ತೆ ಅದಾದ್ಮೇಲೆ ಆಹ. ಇವ್ರ ಅಕ್ಕಂಗಗೆ ಹೇಳ್ತಾಳೆ ನನ್ಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ. ಹಾ ಬೇಡ ನಾವು ಬೇರೆ ಕಡೆ ಹೋಗೋಣ ಮನೆ ಮಾಡ್ಕೊಂಡು ಅಂತ. ಇವ್ರ ಅಕ್ಕ ಕಾರ್ಖಾನೆಯಲ್ಲೇ ಇರ್ತಾಳೆ ಅಲ್ವಾ ಅಲ್ಲೇನೇ ಇರ್ತಾ ಇರ್ತಾಳೆ ಅವಾಗವಾಗ ಮನೆಗ್ ಬರ್ತಾ ಇರ್ತಾಳೆ. ಇವ್ರ ತಂಗಿ ಹೇಳ. ಸ್ಕೊಳ್ಳಲ್ಲ ಇದಕ್ಕಿಂತ ನಮ್ಗೆ ಕಡ್ಗೆ ಕಡಿಮೆ ಮನೆ ಬಾಡಿಗೆ ಇರೋದೆ ಎಲ್ಲೂ ಸಿಗಲ್ಲ ಇಲ್ಲೇ ಇರೋಣ ಸುಮ್ನೆ ಇರು. ಅನ್ಕೊಂಡರ ಅಕ್ಕ ತಂಗಿ ಮಾತ್ನ ಯಾವಾಗೂ ನಿರಾಕರಿಸ್ತಾನೆ ಇರ್ತಾಳೆ. ಹಾ ಬಡವರ್ ಇರ್ತಾರೆ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ತೀರ ಹೋಗಿರ್ತಾರಲ್ವಾ ಇವ್ರ ಇಬ್ರ ನೋಡ್ಕೊಂಬಬೇಕಾಗಿರ್ತ್ತ. ಮತ್ತೆ ಅದ್ರಲ್ಲೂನು ಅಂಗವಿಕಲರ್ ಬೇರೆ ಅಲ್ವಾ.
ಹ್ಮ್-
ಅದಕ್ಕೆೇನೆ ಇಬ್ರೆ ನೋಡ್ಕೊಂಡ ಹೋಗತ ಇರ್ತಾರೆ. ಅದಾದ್ಮೇಲೆ ಅ ಇವ್ರು ಇವ್ರಕ್ಕ ಬರ್ತಾ ಇವ್ರಕ್ಕ ಬರ್ತಾಳೆ ಒಂದ ದಿಸ. ಅವ್ರ ಇವ್ರ ಅಕ್ಕ ಬರೋಷ್ಟಲ್ಲಿ ಅವ್ರ ತಂಗಿ ಅಂದ್ರೆ ಆ ಮನೇಲಿ ದೆವ್ವ ಇರತ್ತೆ. ದೆವ್ವ ಇರುತ್ತೆ ಅದು ಇವಳಿಗೆ ಫುಲ್ ಕಾಟ ಕೊಡ್ತಾ ಇರುತ್ತೆ ದೆವ್ವನೂ ಕಾಟ ಕೊಡ್ತಾ ಇರ್ತಾರೆ ಆಮೇಲೆ ಒಂದು ಆಂಟಿ ಹುಚ್ಚಿರ್ತಾಳೆ. ಅವಳುನು ತುಂಬಾ ಕಾಟ ಕೊಡ್ತಾ ಇರ್ತಾಳೆ ಆ ನಾನ ನೋಡ್ತೀನಿ ನಂ
ನಂಗೂ ನಂಗೂ ತುಂಬಾ ಇಷ್ಟಾ ಅಸ ದೇವ ಫೀಲಂಗಳು ಅಂದ್ರೆ.
ಹೌದು ಅದಾದ್ಮೇಲೆ ಇವ್ರ ಅಕ್ಕ ಬರ್ತಾಳೆ ಮನೆೆಯಲ್ಲಾ ಹುಡುಕ್ತಾಳೆ ಅವ್ರ ತಂಗಿ ಇರಲ್ಲ. ಇವ್ರ ಅಕ್ಕಂಗಗೆ ಹೇಳ್ತಾ ಇರ್ತಾಳಲ್ಲ ಇ ಸ್ತಬ್ದ ಬರ್ತಿದೆ ನಂಗೆ ಗಿರಕ್ ಆಗ್ತಾ ಇಲ್ಲ ಅಂತ. ಅವಳು ಅವ್ರು ತಂಗಿ ಇರ್ತಾಳೆ ಹುಚ್ಚಿ ತರಾ ಅದು ಮನೆ ಚಾವಣಿ ಇರುತ್ತಲ್ಲಾ ಅದನ್ನೆಲ್ಲ ತಗೊಂಡ್ ಕುಟ್ಟಕ್ಬಿಟ್ಟಿರ್ತ. ತಬ್ದ ಮಾಡ್ಬೇಡಿ ನಿಲ್ಸಿ ನಿಲ್ಸಿ ಅನ್ಕೊಂಡು ಯಾಕಂದ್ರೆ ಅಷ್ಟ ಸ್ತಬ್ಧ ಯಾರಿಗೂ ಕೇಳಸಲ್ಲ ಅವ್ಳಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಆಮೇಲೆ ಅವ್ರ ಮನೆ ಹತ್ರಾ ಒಂದು ಹುಚ್ಚಿ ಆಂಟ ಇತಾರೆ ಅವ್ರ ಮಗಳು ಚಿಕ್ಕೋಸ್ಸಲೇ ಸುತ್ತ ಹೋಗ್ ಬಿಟ್ಟಿರ್ತಾರೆ ಅವರು ಕೊಲೆಗಳನ್ನ ಮಾಡ್ತಾ ಇರ್ತಾರೆ ನನ್ ಮಗಳನ್ಗೆ ಎಲ್ಲಾರೂ ಸೌಂಡ್ ಮಾಡ್ ವ್ರಿ ಅವ ಆಂಟಿ ಮಗಳಿಗೆ ಎಲ್ಲಾರೂ ಸೌಂಡ್ ಮಾಡ್ತವ್ರೆ ಸೌಂಡ್ ಮಾಡ್ತವ್ರೆ ಅಂತ ಹೇಳ್ತಾ ಇರ್ತಾರಂತೆ. ಅದಕ್ಕೆ ಅವ ಆಂಟಿ ಅವ್ರ ಮಗಳನ್ನ ಈಚೆಗಡೆ ಹೋಗಿ ಆಟ ಆಡ್ಕೊ ಬರಗಂತ ಕಳಸಿದಾಗ. ಆ ಪಾಪು ಅಂ ಏನಾದ್ರು ಒಂದ್ ಲಾರಿ ಬಂದ್ಬಿಟ್ಟು ಗೂತ್ಕೊಂಡ್ ಹೋಗ್ಬಿಟ್ಟು ಸತೋಗ್ಬಿಟ್ಟಿರುತ್ತೆ. ಅವವಾಗಿಂದ ಇವಳ ಆಗ್ಬಿಟ್ಟಿರ್ತಳ ನನ ಮಗಳಿಗೆ ಕ ಇವರಿಂದನೇ ಅಂದ್ರರೆ ನನ್ನ ಮಗಳು ಸ್ತಬ್ಧ ಸ್ತಬ್ಧ ಮಾಡ್ತಾ ಇಲ್ಲು ಅಂದ್ಬಿಟ್ಟು ನಾನು ಹೊರಗಡೆ ಕಳಿಸ್ದೆ. ಇವರಿಂದನೇ ಸತ್ತಿದು ಅಂದಬಿಟ್ಟು ಎಲ್ಲಾರ ಮೇಲೂನು ಅಂದ್ರೆ ಆ ಮನೆ ಹತ್ರ ಯಾರ ಇರ್ತ ರ ಅವರು ಒಬ್ಬೊಬ್ಬ್ರ ಮೇಲೆನೆ ಸೇರ್ ತಿರ್ಸ್ಕೊಂಡು ಬರ್ತಾ ಇರ್ತಾಳೆ ಒಬ್ಬೊಬ್ನ್ನೇ ಸಾಯಿಸ್ಕೊಂಡು. ಆ ಇವ್ರ ಮನೆ ಬಂದ್ ಅಂದ್ರೆ ಅಕ್ಕ ತಂಗಿರ್ ಮನೆ ತಗೊಂಡಿರ್ತಾರಲ್ಲ. ಆ ಮನೆಯಲ್ಲಿ ಆಲ್ರೆಡಿ ಒಬ್ರು ಸತ್ ಹೋಗ್ಬಿಟ್ಟು ದೇವ ಆಗ್ಬಿಟ್ಟಿರ್ತಾರೆ ಅವರು ಇರ್ತಾರೆ. ದೆವ್ನನು ಸಾಯಿಸ್ತಾ ಇರುತ್ತೆ ಮತ್ತೆ ಈ ಆಂಟಿನೂ ಸಾಯಿಸ್ತಾ ಇರ್ತಾರೆ. ಸರಿನಾ ಅದಾದ್ಮೇಲೆ ಇವ್ರ ತಂಗಿ ಕಾಣೆ ಆಗಿರ್ತಾಳೆಲ್ಲಾ ಅಕ್ಕ ಬಂರ್ದಿತಾಳೆ ನೋಡ್ತಾಳೆ ನನ್ನ ತಂಗಿ ಅ ಅಂದ್ರೆ ಮನೆಯಿಂದ ಈಚೆನೂ ಹೋಗಿಲ್ಲ ಮನೇನು ಒಳಗಡೊನು‌ ಇಲ್ಲ. ಎಲ್ಲ ಹೋದ್ಲು ಅಂತ ವಾಚ್ಮೆನ್ ಎಲ್ಲಾ ಕೇಳ್ತಾರೆ ಹುಡ್ಕಾ ಆಡ್ತಾರೆ ಸರಿನಾ. ಎಲ್ಲೂ ಸಿಗಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಹ ಕಂಪ್ಲೇಂಟ್ ಕೊಡ್ಬೇಕು ಅಂತ ಆಗತ್ತೆ. ದೂರನ್ನ ಸಲ್ಲಿಸ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದಾದ್ಮೇಲೆ. ಆ ಮನೆಯಲ್ಲಿ ಇವಳಿಗೂನು ಆತರ ಎಲ್ಲ ಆಗುತ್ತೆ ಅಂದ್ರೆ ಯಾರೋ ಒಂಥರ ಬಂದಿ ಬಾಕ್ಲು ತಟ್ಟ ತಂಗೆ. ಆಮೇಲೆ ಇವಳು ಭಯ ಪಟ್ಕೊಂಡಾಗ ಎಲ್ಲ ಆಗ್ತಾ ಇರುತ್ತೆ ಮತ್ತೆ ಅವರು ತಂಗಿದ್ ಒಂದ್ ಫೋನ್ ಸಿಗುತ್ತೆ. ಹ್ಮ್ ಅದಕ್ಕೆ ಅವಳು ಲಾಕ್ನ ಇಟ್ಟಿರ್ತಾಳೆ. ಅವ್ಳ ಲಾಕು ಇವ್ಳದ ಹುಟ್ಟಿದ ಹಬ್ಬ ಆಗಿರುತ್ತೆ ಅದನ್ನ ತೆಗೀತಳ ಹೆಂಗೋ ಮಾಡಿ. ಅವ್ರ ತಂಗಿ ಇವ್ರ ಅಕ್ಕಂದು ಹುಟ್ಟಿದ ಹಬ್ಬಾ ಇರತ್ತಲ್ಲ ಅದ್ರ ಬಗ್ಗೆ ಎಲ್ಲಾ ಶುಭಾಶಯ ಕೋರಿರ್ತಾಳೆ. ಅಹ ನೀನು ನನ್ ಮ ನನ್ ಬರ್ಡೇಗೆ ಬಾ ಅಂತ ಹೇಳಿದ್ರೆ ನನ್ ಹುಟ್ಟಿದ ಹಬ್ಬಕ್ಕೆ ಬರ್ತಾನೆ ಇರಲ್ಲ ನೀನು. ಅದಕ್ಕೆ ಅ ಅಂದ್ರೆ ಇವಾಗಾದ್ನು ಫೋನ್ ಅಲ್ಲಿ ಮಾಡಿಡ್ತಾ ಇದ್ದೀನಿ ನೋಡು ಅಂತ ಹೇಳಿರ್ತಾಳೆ. ಆಮೇಲೆ ಅವ್ರ ಅಕ್ಕನ್ಗೆ ಕಿವಿ ಕೇಳಸಲ್ಲ ಅಂತ ಹೇಳಿದ್ಲ್ವಾ ಅವ್ರ ಅಕ್ಕನ್ಗೆ. ಒಂದು ಕಿವಿದು ಯಂತ್ರ ತಗೊಂಡಿರ್ತಾಳೆ ಅವ ಅಕ್ಕ ತುಂಬಾ ಹಳೆದು ಚೈಂಜ್ ಮಾಡಿರಲ್ಲ ಇನ್ನ. ಅದಕ್ಕೆ ಹೊಸದು ಯಂತ್ರ ತಗೋ ಬಂದಿರ್ತಾಳೆ ಇದನ್ನ ನಾನ್ ಹಿಂಗ್ ಹೊಸ ಯಂತ್ರ
ದ್ರೆ ಅವರು ಅಕ್ಕ ತಂಗಿರಿ ಇರ್ತಾರಲ್ಲ.
ಹ್ಮ್.
ಈ ಮೂವಿ ಮೋಸ್ಟ್ಲಿಫ ಇದು ಸಂಬಂಧಗಳದ ಬೆಲೆ ಕೊಡೋದು. ಅಕ್ಕ ತಂಗಿಯರದು ಅವ್ರ ಇಬ್ಬರದೂ ಸಂಬಂಧ ಹೇಗಿದೆ ಅಂತ ತೋರ್ಸಕ್ಕೆೆ ಈ ಮೂವಿ ಮಾಡಿದ್ದಾರೆ ಅನ್ಸುತ್ತೆ ಅಲ್ವಾ.
ಹ ಹಾ ಹಾ ಇಲ್ಲ ಇಲ್ಲ ಅಂದ್ರೆ ಅವ್ರ ತಂಗಿ ಮಾತ್ನ ನಂಬಿಲ್ಲ ಇವಳು. ದೆವ್ವಗಳು ಹೆಂಗ್ ಸಾಯಿಸುತ್ತೆ ಮತ್ತೆ ಅವ್ಳು ಅಂದೆ ಅವ್ರ ಮನೆ ಪಕ್ಕದಲ್ಲಿ ಒಂದಂದು ಆಂಟಿ ಇರ್ತಾಳೆಲ್ಲ
ಅದೇ ಅಕ್ಕ ತಂಗಿ ಆಮೇಲೆ ಕೊನೆಗೆ ಅಲ್ಲ ಕೊನೆಗೆ ಅಕ್ಕ ಅಕ್ಕ ತಂಗಿರನೇ ದೆವ್ವಾ ಆಗೋ ಅಂತದ.
ಹಾ ಇಲ್ಲ ಅವ್ರ ತಂಗಿ ಸ ಸತ್ತೋಗ ಹೋಗ್ಬಿಟ್ಟಿರ್ತಾಳ ಆಲ್ರೆಡಿ ಆಂಟಿ ಸ ಅವ್ರ ತಂಗಿ ಸತ್ತೋಗ ಹೋಗ್ಬಿಟ್ಟುವ್ ಆಗ್ಬಿಟ್ಟಿತಳೆ. ಇವ್ಳ ಹು ಹತ ಇತಳೆ ಅಷ್ಟೇ ನಾವು ಇವಳ ಏನ ಅನ್ಕೊಂತಾಳೆ ಇವ್ರ ತಂಗಿ ಇನ್ನ ಬದ್ಕಿರ್ತಾಳೆ ಎಲ್ಲೊ ಹೋಗಿತಾಳನ್ಕೊಂಡ ಹುಡ್ತಾ ಇರ್ತಳೆ. ಅದಾದ್ಮೇಲೆ ಇವ್ಳಿಗೆ ತಂಗಿಗೆ ಒಬ್ಬ ಪ್ರೇಮಿ ಇರ್ತಾನೆ ಇವ್ರ ಅಕ್ಕಂಗ್ ಗೊತ್ತಿರಲ್ಲ ಅದು. ಅವನುನು ಉಡ್ಕೊಂಡ್ ಬರ್ತಾನೆ. ಆಮೇಲೆ ಇವಳ ಯಾಕ್ ನನ್ಗೆ ಇಷ್ಟ ದಿಸದಿಂದ ಫೋನ್ ಮಾಡಿಲ್ಲ ಅನ್ಕೊಂಡು ಅವಾಗ ಬಂದಾಗ ನನ್ ತಂಗಿಗೆ ನನ್ ಒಬ್ಳು ಫೇಮ ಇದಳು ಅಂತಲೇ ಗೊತ್ತಿಲ್ಲ ನನಗೆ ಇವಾಗೇ ಗೊತ್ತಾಗಿದ್ದು ಅಂದ್ಕೊಂಡು. ಅವ್ರ ಜೊತೆನು ಮಾತಾಡಾಗ ನಾನ್ ತುಂಬಾ ದಸ್ತಿಿಂದಫೋನ್ ಮಾಡ್ತಿದ್ದೆ ನನನ್ ಮೋಸ ಮಾಡಿದ್ದಾಳೆ ಅನ್ಕೊಂಡಿದ್ದೆ ಅನ್ಬಿಟ್ಟು ಇಬ್ಬರು ಸೇರಿ ಹುಡ್ ಕೊಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಪಕ್ಕದ ಮನೆ ಆಂಟಿ ಹುಚ್ಚಿ ಇರ್ತಾಳಲ್ಲ ಅವಳ ಹುಚ್ಚಿ ಅಂತ ಇವ್ ಗೊತ್ತಿರಲ್ಲ ಹೋಗ ಕೇಳ್ತಾಳೆ. ಆಂಟಿ ನಿಮ್ ಮನೇಲಿ ಯಾರು ಸತ್ತೋಗ್ಬಿಟ್ಟಿದ್ರು ಅಂತ ಹೇಳ್ತಾಳೆ. ಸರಿನಾ ಆಮೇಲೆ ಇವ್ರ ಮನೆ ಹತ್ರ ಬಂದ್ಬಿಟ್ಟು ಯಾರೋ ಒಬ್ಬ ಅ ಸ್ತಬ್ಧ ಮಾಡ್ಬೇಡಿ ಸ್ತಬ್ಧ ಮಾಡ್ಬೇಡಿ ಅಂತ ಇವಳಿಗೆ ಬಾಕ್ಲು ಕು ಅವ್ ನಿಜವಾದ್ ಮನುಷ್ಯನೇ. ಅವನು ಕೂಡ ದೆವ್ವ ಹೆಂಗ್ ಸಾಯಿಸುತ್ತೆ ಗೊತ್ತ ಅವನ್ನ ಅಂದ್ರೆ ಆ ಅದು ಇ ಆ ಆ ಮನೆ ಹತ್ರ ಹೋದೋರೆಲ್ಲ ಸುತ್ತೋಗ್ಬಿಡ್ತಾರೆ ಆ ಅದು ಫಸ್ಟು ಕತ್ತನ ಮುರ್ಸುತ್ತೆ ಕತ್ತನ ಮುರ ಮುರಿಸಸ್ತು ಅಂದ್ರೆ. ಲೈಟ್ ಎಲ್ಲ ಹೋಗಿ ಬರೋದ್ ಹೋಗಿ ಬರೋದು ಮಾಡುತ್ತೆ ಅಂದ್ರೆ ಅವ್ರ ಸಾಯ್ತಾರೆ ಅಂತಾನೇ ಅರ್ಥ. ಅವ್ನು ಇವ್ಳಗ್ ಕಾಟ ಕೊಡ್ತಾ ಇದ್ನಲ್ಲ ಯಾವಾಗನು ಇವರ್ ಅಕ್ಕನ್ಗೆ ಅವ್ನು ಸತ್ತ ಹೋಗ್ಬ ಬಿಡ್ತಾನೆ ದೆವ್ವ ಅಡ ಸಾಯ್ಸಿ ಬಿಡ್ ತ್ತೆ ಆವ್ನುನು ಕೂಡ. ಸರಿನಾ ಅದಾದ್ಮೇಲೆ ಇವ್ಳು ಹಿಂಗೆ ಇವ್ರ ತಂಗಿನ ಹುಡ್ಕಕ್ ಸ್ಟಾರ್ಟ ಮಾಡ್ತಾಳೆ ಅದಾದ್ಮೇಲೆ. ಇಲ್ಲಾ ಅವ್ರ್ದು ಒಂದು ಮನೆ ತಗೊಂಡ್ಮೇಲೆ ಅದಕ್ ಮುಖ್ಯಾ ಅಧಿಕಾರಿಗಳು ಒಬ್ರು ಇರ್ತಾರಲ್ಲ. ಅವರು ಈ ಅವಳಿಗೆ ಗೊತ್ತಿರುತ್ತೆ ಸ್ವಲ್ಪ ಹಿಂಗೆಲ್ಲ ಆಗತೈತೆ ಅಂತ. ಅದಾದ್ಮೇಲೆ ಆ ಹುಚ್ಚಿ ಹತ್ರ ಯಾಕ್ ಮಾತಾಡ್ತಿದವಿ ಅವಳು ತುಂಬ ಕಿರಿಕ್ ಮಾಡ್ತಾರ್ತಾಳಿ ಇವಳಿಗೆ ಅನ್ಕೊಳ್ಳಿ. ಆಮೇಲೆ ಆ ಹುಚ್ಚಿ ಹತ್ರ ಯಾಕ್ ಮಾತಾಡ್ತಾ ಇದ್ಯಾ ಅಂತಾನ ಕೇಳ್ತಾಳೆ. ಅದಾದ್ಮೇಲೆ ಅವ್ಳಗ ಒಬ್ಳು ಮಗಳ ಇದ್ದಾಳಲ್ಲ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅಂತ ಹೇಳಿದಾಗ. ಹಾ. ಅವಳಿಗೆ ಮಗಳಿಲ್ಲ ಮಗಳು ಅಂದ್ರೆ ಸತ ಹೋಗ್ಬಿಟ್ಟು ನಾಲ್ಕ್ ವರ್ಷ ಆಗೈತಿ. ಅವಳ ಹುಚ್ಚಿಡದೈತೆ ಅಂತ ಹೇಳ್ತಾಳೆ ಆಮೇಲೆ ಇವಳು ಇವ್ರ ಮನೆ ಕೆಳಗಡೆ ಒಂದ್ ಚಾ ಇದ ಇರುತ್ತೆ ಇನ್ನೊಂದು ಗು ತರ ಅದು ಅಲ್ಲಿಗೆ ಹೋಗ್ಬಿಟ್ಟ ನೋ ತಳ ಯಾಕಂದ್ರೆ ಅಲ್ಲಿ ಯಾರು ಬಾಕ್ಲು ತಗಿ ಬಿಡ್ತ ಇಲಿಲ್ಲ ಯಾರುನು.
ಬಟ್ ಏನಂದ್ರೆ ಗೊತ್ತಷ್ಟ ಶ ಶ್ವೇತಾ ಈಗ ಇವನ್ನೆಲ್ಲಾ ನಾವು ನೋಡ್ತಿವಾ. ಹಿಂಗೆ ಹಿಂಗೆ ದೇವ್ವದ ಕತೆಗಳನೆೆಲ್ಲ ನೈಟ್ ಅಲ್ಲಿ ನಮ್ಗೆ ಕನ್ಸಲ್ಲಿ ಬರಿ ಅದೇ ಬರ್ತಾ ಇರುತ್ತೆ ಅದೇ ನನಗೆ ಭಯ.
ನಿನ್ನೇ ಕನಸಲೆೆಲ್ಲ ದೆವ್ವಗಳೇ ನನಗೇ ಅದ್ ದೆವ್ವ ಅದೇ ಈ ಪ್ರೇಮಿನು ಸದೋಗ್ ಬಿಡ್ತಾನೆ ಅವ್ರ ತಂಗಿ ಪ್ರೇಮಿ ಇರ್ತಾನಲ್ಲ ಅ ಸಹಿಸ್ ಬಿಡುತ್ತೆ ಸರಿನಾ ಅದೇ ಹು ಹುಚ್ಚಿ ಆಂಟಿ ಇರ್ತಾಳಲ್ಲ ಇವಳ್ನ ಸಾಯಿಸ್ಬೇಕ್ಂತ ಬತಾಳ ಇವ್ರ ಅಕ್ಕನ ನಾನೇ ನಿಮ್ ತಂಗಿನ ಸಾಯ- ಇದು ಅಂತ ಎಲ್ಲಾ ಗೊತ್ತಾಗುತ್ತೆ ಅವಳಿಗೆ ನಾನೇ ನಿನ್ ತಂಗಿನ ಸೈ ಇವಳುನು ಸೈಸಕ್ ಬತಾಳ ನೀನ್ ಹೆಂಗ್ ತಪ್ಪಿಸಕೊಂಡ್ ಹೋಗ್ತಿಯಾ ನನ್ ಮಗಳು ಹಿಂಗ್ ಸ್ ಅವಾಗ ಕತೆಗಳನೆಲ್ಲ ಹೇಳ್ತಾಳಲ್ಲ ಇವಳ್ನ ಸಾಯಿಸ್ತಾಗ ಬಂದಾಗ ದೆವ್ವ ಮೇಲೆ ಇರುತ್ ತಿನ್ಕೊಳ್ಳಿ ಅ ದೆವ್ವ ಫುಲ್ಲು ಕಷ್ಟ ಪಟ್ಟು ಸತ್ತಿರುತ್ತೆ ಸರಿನಾ ಅದಕ್ಕೆನೆ ಯುನೂನೂ ಬಂದು ಮೇಲೆ ಇರುತ್ತ ದೇವ್ವ ಟಪ್ಪ ಅಂತ ಕೆಳಗಡೆ ಬಿದ್ಹೋಗ್ಬಿಡುತ್ತೆ ಯೂನ್ ಮೇಲೆ ಬಿಧೋಗ್ಬಿಟ್ ಇರ್. ಹಕೊಂಡು ಕುತ್ತಲ್ಲ ಇಚ್ ಇಚ್ಕಾ ಆಗ್ತಾ ಇತ್ತೆ ಇವಳು ಹೆಂಗ ತಪ್ಪಿಸಕೊಂಡು ಬಂದ್ಬಿಟ್ಟು ಹೊರ್ಗಡೆಯಿಂದ ಬಾಕ್ಲ ಹಾಕೊಂಡ್ಬಿಡ್ ತ್ತಾಳೆ ಅದಾದ್ಮೇಲೆ ಇವಳಳ್ಗುನು ಹುಚ್ಚಿಡಕ್ ಸ್ಟಾರ್ಟ್ ಆಗ್ಬಿಡ್ತೆ ಇವರ್ ತಂಗಿ ಸತ್ತೋಗ್ ಇರ್ತಳಲ್ವ ಆಲ್ರೆಡಿ. ಉಳ್ಕೊಂಡ್ಗು ಕಷ್ ಹಾಂ
ನನಗೆ ನಿನ್ನೆ ನ ಅ ಹ್ಮ್ ಮಧ್ಯರಾತ್ರಿ ಎರಡ್ ಗಂಟೆವರೆಗೂ ಈ ವೆಂಪೈರ್ಸ್ನ ನೋಡ್ನಾ ಆದ್ರಲ್ಲಿ ಎಲ್ಲಾ ಹೋದ್ ಜನ್ಮಮುನ್ ಜನ್ಮದಲ್ಲ್ದಅವರೇ ನೆಕ್ಸ್ಟ್ ಈಗ ಬರೋ ಜನ್ಮದಲ್ಲಿ ದೆವ್ವಗಳಾಗಿದ್ದಾರೆ ಓಕೆನಾ
ಹಾಂ
ಅದ್ರಲ್ಲಿ ಅವ್ರಗ್ ಒಬ್ಬೊಬ್ರಿಗ್ ಗೊತ್ತಲ್ದೇ ಅವ್ರ ರಕ್ತ ಇರುತ್ತೇನ ಅವರ್ ರಕ್ತನ ಕುಡಿತಿರ್ತಾರೆ ಕಚ್ಚೋದು ಕಚ್ಕೊಂಡ್ ಕುಡಿಯೋದು ಆಯ್ತಾ ಆ ತರ ಇತ್ತು ನನಗೆ ನೈಟು ಎಲ್ಲಾ ನೋಡೋದೆಲ್ಲಾ ನೋಡ್ಬಿಟೆ ರಾತ್ರಿ ಎಲ್ಲಾ ಬಟ್ ಅದಾದ್ಮೇಲೆ ಲೆ ನೈಟ್ ಮೂರ್ ಗಂಟೆವರೆಗುನು ಹೊಟ್ಟೆ ಬೇರೆ ನೋವ್ತಿತ್ತಾ ಕಣ್ ಮುಚ್ಚಿದ್ರೆ ಸಾಕು ಆ ರಕ್ತ ಕುಡಿಯೋದು ಕಿರ್ಚೋದು ಕೂಗಾಡೋದು ಬರಿ ಇದೇ ಕನಸ್ಸು ನನಿಗೆ ನನಗೇ ಭಯ ಆಗ್ಬಿಟ್ಟಿತ್ತು ಹ್ಮ್ ಹ್ಮ್
ದೆವ್ವ ಬಂದಬಿಟ್ಟುಳ ಕುತ್ಕೆ ಎಸ್ಕಕ್ಷ ಆಗಿ ಬಿಡ್ತಾರ ಅದು ಫುಲ್ಲು ವಿಕಾರವಾಗಿರುತ್ತೆ ದೆವ್ವ ನೋಡಕ್ಕೆ ಫುಲ್ ಭಯಂಕರವಾಗಿರುತ್ತೆ ಅದೇ ಕನ್ಸಲ್ಲಿ ಬರ್ತಾಯಿತ್ತು ನನ್ನ ಪಕ್ಕದಲ್ಲೇ ಬಂದು ಕುತ್ಕೊಂಡ ಹಂಗೆ ಎದೋಳು ಎದೋಳು ಅಂದಂಗೆಲ್ಲ ಕನ್ಸು ಕಾಣ್ತಾ ಇದ್ದೀನಿ ನನಗೆ ಆಕ ತೈಲ ಅಯ್ಯೋ ಈ ಏನ್ ಹಿಂಗ್ ಬರ್ತೈತೆ ಅಂತ ಅದಾದ್ಮೇಲೆ ಅವ್ರ ಅಕ್ಕ ಇರ್ತಾಳಲ್ಲ ಅವ್ಳು ಹುಚ್ಚಿ ಆಗ್ಬಿಡ್ತ ಅವಳು ಹುಚ್ಚಿ ಆಗ್ಬಿಟ್ಟು ಅವ್ರು ತಂಗಿ ಸತ್ ಹೋಗಿದ್ರು ಇದ್ದಳೆ ಅಂತಾನೇ ಸ್ಟಾರ್ಟ್ ಮಾಡ್ಕೊತಾಳೆ ಆಮೇಲೆ ಅವಳು ಎಲ್ಲಾರ್ನು ಸ್ಟಾ ಸಾಯ್ಸಾಕ್ ಸ್ಟಾರ್ಟ್ ಮಾಡ್ಕೊತಾಳೆ ಎಂಡ್ ಅಲ್ಲಿ ಅಹ ಅದು ಇನ್ನ ತೋರ್ಸಲ್ಲ ಅದನು ಅಂದ್ರೆ ಸ್ತಬ್ಧ ಎರಡ್ ಪಾರ್ಟ್, ಎರಡ್ ಇಲ್ಲ ಬಟ್ ಒಂದೇ ಅದ್ರಲ್ಲಿ ಗೊತ್ತಾಗುತ್ತೆ ಅವ್ಳು ಹುಚ್ಚಿ ಆಗ್ಬಿಟ್ಟಿತಳೆ ಅವ್ರ ಮನೆ ಪಕ್ತದವರ್ ಹೊಸದಾಗ ಬಂದಿರ್ತಾರೆ ಅಲ್ಲಿ ಅವ್ರ ನ ನನ್ ತಂಗಿ ಜೊತೆ ಇದ್ದೀನಿ ಮನೇಲಿ ಅಂತ ಹೇಳ್ತಾಲೆ ಬಟ್ ಅಂದ್ರೆ ಅವ್ ತಂಗಿ ಸತೋಗ್ಬಿಟ್ಟಿ ಆಲ್ರೆಡಿ ಹಾಂ ಇದು ಇವ್ಳು ಬಟ್ ಅಂದ್ರೆ ಇವ್ಳುಗೂ ಹುಚಬಿಟ್ಟಿರುತ್ತೆ ಇವ್ಳುಗೂನು ದೆವ್ವ ತರ ಆಗ್ಬಿಟ್ಟಿರುತ್ತೆ ಇವ್ಳುನೂ ಎಲ್ಲರೂ ಸಾಯಿಸಕ್ ಸಕತಾಗಿತ್ತು ನೀವು ನೋಡಿ ಒಂದ್ಸಲ ಹಾಂ ತುಂಬಾ ಚೆನ್ನಿಗಿದೆ ನಾನು ನೀವ್ ಹೇಳಿದ್ರಲ್ಲ ಮ್ಯಾಮ್ ಎಂಪಾಯರ್ ಅಂತ ಅದನ್ನು ಒಂದ್ಸಲ ಕಥೆ ಎ ನೋಡ್ತೀನಿ ನೀವು ಇದನ್ನು ನೋಡ್ಬೇಕು ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಹಾಂ ಸರಿ ಹಾಂ ನಂಗೆ ನಮ್ ಅಣ್ಣ ಕಾಲ್ ಮಾಡ್ತಾ ಇದ್ದಾನೆ ಚೂರು ಆಮೇಲೆ ಕಾಲ್ ಮಾಡ್ತೀನಿ ಬಾಯ್
ಹ್ಮ್